ಹಲೋೇಳ್ತ ಹಾ ಕೇಳ್ತಿದ್ದೇ ಹೇಳ
ಹೇಗಿದೆಯಾ
ಹೆಂಗಿಲ್ಲ ಆರಾಮ ಇದ್ದೀ ನೀನ
ಹ್ಮ್ ಆರಾಮ್ ಇದ್ದೇನೆ
ಮತ್ತೆ ಚೆನ್ನ ಆಯ್ತಾ
ಏನಾಯ್ತು
ಟ್ಟಿ ಆಯ್ತಾ ಅಂದೆ
ಇನ್ನು ಇಲ್ಲ ನಿಂದು
ನಂದು ಆಯ್ತು ಇವಾಗ
ಹೌದಾ ಏನು ಹುಷಾರ್ ಆಯ್ತಾ
ಇನ್ನು ಆಗಿಲ್ಲಪ್ಪ ಆಗಿದೆ ದಪ್ಪ ದಪ್ಪ
ಮತ್ತೆ ಆಸ್ಮಿಟ್ಟರಿಗೆ ಹೋಗಬೇಕಲ್ಲ
ಎರಡು ಸತಿ ಹೋಗ್ ಬಂದೆ ಅದೇನ್ ಕಡಿಮೆ ಆಗಲ್ಲ ಏನ್ ಮಾಡ್ಲಿ
ಅದು ಜೂಸ್ ಆತರ ಏನಾದರೂ ಕೊಡಿ
ಎಲ್ಲಾ ಮಾಡ್ದೆ ಟ್ಯಾಬ್ಲೆಟ್ಸ್ ತಂದೇ ರೈಸ್ ಕೊಡುತ್ತೇನೆ ಖಾರ ತಂಡಿಲ್ಲ ಅಷ್ಟು ಅದು ಆಗ್ತಿದ ಅವಿಗೆ
ಇದು ಎಲ್ಲಾ ಅದು ಸೊಪ್ಪು ಸಿಗುತ್ತಾ ಅಪ್ಪನ ತಗೊಂಡು ಬಂದು
ಹ
ಅದನ್ನ ಮಿಕ್ಸಿ ಮಾಡಿಕೊಂಡು ಕುಡಿ
ಇಲ್ಲಿ ಎಲ್ ಚೀಜ ಇಲ್ಲಿ ಎಲ್ಲಿ ಆಗತ್ತೆ ನನಗೆ ಮಿಕ್ಸಿ ಅದು ಇದು ಅಂತ
ಯಾರ್ ಗುರು ಅಲ್ಲಿ ಕೂಡ ಮಾಡ್ಕೊಳಕ್ಕೆ
ಅದ ನೋ ಹಾಗ ಇನ್ನೊಂದ ಎರಡು ದಿನ ಇರ್ತದೆ ಒಂದ್ ವಾರ ಫೀಸ್ ನನಗೆ ಬಂದ್ರೆ
ಹ್ಮ್
ಮತ್ತೆ ನಿನ್ ನೆಗಡಿ ಕಡಿಮೆ ಆಯ್ತಾ
ಹಾ ಕಡಿಮೆ ಆಗಿದೆ ಕೆಮ್ಮಂದಿದೆ ಅಷ್ಟೆ
ಹ್ತಾ ಹೆಂಗಿತ್ತು ಊರೆಲ್ಲ
ಹ್ಮ್ ಚೆನ್ನಾಗಿತ್ತು
ಹ ಹೌದಾ
ಏನ್ ಮಾಡ್ದೆ ನೀನು ಎಲ್ಲೋ ಹಿಂದೆ ಬೆಳಿಗ್ಗೆಯಿಂದ
ಏನ್ ಮಾಡಿದೀನಿ ನೀನ್ ಇವತ್ತು ಅಂದ್ರೆ
ಏನು ಇಲ್ಲ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ಮಲ್ಕೊಂಡು
ಹ್ಮ್
ನಲ್ಕೊಂಡು ಹಮಗೆ ನಮ ಫ್ರೆಂಡ್ ಒಬ್ಬು ಒಂದು ಬರ್ಡೇ ಇವಂತ
ಹೌದಾ
ನಮಗೆ ಶರ್ಟ್ ಕೊಡ್ಸನ ಅಂತ ಹೇಳಿ ಮಾಡಿ ಅಲ್ಲಿ ಪಸ್ಟು ಜುಡೆಯಾಗಿ ಹೋದ್ವಿ ಅಲ್ಲಿ ಯಾವುದೂ ಬೇಡ ಅಂದ ಅದನಷ್ಟು ಇಂತಿಂ ಓದಿ ಅಲ್ಲಿ ಬೇಡ ಅಂದ ಮ್ಯಾಕ್ಸ್ ಬ್ರ್ಯಾಂಡ್ ನೋಡ್ಬಿಟ್ಟು ಇನ್ಂತೂನು
ಹಾ ಹಾ ಹಾ ಹಾ
ಆಮೇಲೆ ಮ್ಯಾಕ್ಸ್ ಫ್ರೆಂಡ್ ನೋಡಿದ್ದೇನೆ ಅದರ ಪಕ್ಕನೆ
ಹ ಎಲ್ಲಿ ಇಲ್ಲೇನಾ ಮ್ಯಾಕ್ಸ್
ಜೂಡಿವೆ ಇದು ಜಿಡಿ ಅಂತ ನೋಡಿ ಜಿಟಿ ಮಾಲ್ ಅಲ್ಲಿ ಹ ಅಲ್ಲಿ ಅಲ್ಲಿ ಹೋಗಿ ತಗೊಂಡ ಆಮೇಲೆ ಅಂತ ಬಿಲ್ ಮಾಡಿಸುವಾಗ ಅವರು ಏನಂದ್ರು ನಿಮ್ ನಂಬರಿಗೆ ವಾಚಸ್ ಹೋಗುತ್ತೆ ಅಂತೀರಾ ಹೇಳಿದ್ರಾ
ಹಾ
ಅದೇಏನೋ ಒಂದು ಹಚ್ಚರಲ್ಲಿ ಸತಿ ಒಂದು ಆನ್ಲೈನ್ ತಗೋದಂತೆ ಎರಡು ಲೆ ತಗೊಳ್ಳದಂತೆ ಟು ಫಿಫ್ಟಿ ಪಟ್ ಆಗತ್ತಂತೆ ವ ಇವತ್ತು ಕೊಚಾರ ತಗೊಳಕೆುಟ್ಟಿ ಕಟ್ಬೇಕಂತೆ ಇವತ್ತು ಚಂದ ತಗೊಂಡ್ರೆ ಅದು ಶತ್ ನಾಳೆ ತಗೊಳದಂತೆ
ಹ್ಮ್
ಹೆ ತೋಚಾಗಷ್ಟೇ ತಗೊ ಬಂದ ನಾಳೆ ಹೋಗಿಷ್ಟ ತಗೊಂಡ್ ಬರ್ತೀನಿ ಅಂತ ಅಂದ ತಗದಿಟ್ರು ಅವ್ರನ
ಹೌದಾ
ಹ್ಮ
ಅಂದ್ರೆ ಪ್ರತಿ ಸರಿ ಮೂರ್ ಸರ್ತಿ ನೀವು ಏನಾದ್ ತಗೊಂಡಾಗ ಟು ಫಿಫ್ಟಿ ಟ್ಟಿ ಕಡಿಮೆ ಆಗತ್ತಾ
ಆದಷ್ಟು ಗೊತ್ತಾಗ್ಲಿಲ್ಲ ನಂಗೆ ಒಟ್ ಆನ್ಲೈನ್ ಅಲ್ಲಿ ಬಂದೈತೆಂತ ಎಡ್ ಎರಡ್ ಆಫ್ಲೈನ್ ಇದ್ದಾವ ಮೂವರ್ ಸತಿ ತಗೊಳ್ಳದಂತೆ ಇವಾಗ ನಾಳೆ ಒಂದಾಗತ್ತೆ ಒಂದು
ಹಾ
ಆನ್ಲೈನ್ ಅಲ್ಲಿ ಮೇ ಬಿ ಹನ್ ಜುಲೈ ಸ್ಟಾರ್ಟ್ ಆಗತ್ತೆ ಅನ್ಸುತ್ತೆ ಅದು ಆಫರ್
ಹಾ ಹಾ ಹಾ
ಇನ್ನೇನೋ ಹೇಳಿದ್ರರು ಅವ್ರು ಅಷ್ಟ ಓಡ್ದಾಗೆ
ಹೌದ
ಹ್ಮ ಮತ್ತೆ ನೀನ್ ಎಲ್ಲರ್ಗ ಹೋಗಿಲ್ಲ
ಎಲ್ಲೂ ಹೋಗಿಲ್ಲ ನಾನು
ನಿನ್ ಅಷ್ಟೊತ್ತಿಗೆ ಓದೆ ಮತ್ತೆ ಇಲ್ಲಿ ಬಂದಿದ್ದ ಅಲ್ಲ
ಒಂಬತ್ತು ಗಂಟೆೆಗೆ ಹಂಗ್ ಬಂದೆ
ಹೌದಾ
ಹಾ ಬಂದ್ಬಿಟ್ಟು ಅವನು ಅವ್ರ ಮನೆಗ್ ಹೋದವರು ಅಮ್ಮ ಮೇಲೆ ಮೇಲೆ ಕಾಲ್ ಮಾಡ್ತಿದ್ರು
ಹಾ ಹಾ
ಅವನ್ ಹೋದ ನಾನು ಏನಿಲ್ಲ ಮನೇಲಿ ಮಾತಾಡ್ದ ಮನೇೆಯಲ್ಲಿ ಮಾತಾಡಿದದೆ ಅವನ್ಗೂ ಫೋನ್ ಮಾಡಿ ಹೇಳ್ದೆ ಈ ತರ ಅಂತ ದ್ದಾರೆ ಅಂತಂದು ಅವನ್ ಪಾಂಡಿಗೆ ಅದೇ ಅವನು ಒದ್ಸರಿ ನೋಡು ಮತ್ತೆ ಅಮ್ಮಗ್ ಹುಷಾರಿಲ್ಲ ಅಂತಂತಂದ್ರೆ ನೋಡುುವ ಪರವಾಗಿಲ್ಲ ಯಾವ ಚಾನ್ಸ್ ಇದ್ರೆ ಆಶೇವ ಅಂತಂತಂದ ನವ ನಂದ ಮತ್ತೆ ಆಯ್ತು ಬಿಡು ಅಂತಂತಂದ ಸುಮ್ನೆ ಅದೇ ಮತ್ತೆ ಇವತ್ತು ಫ್ಲೈಟ್ ಬುಕ್ ಮಾಡಕ ನೋಡಿದ್ವಿ ಹತ್ ಸಾವಿರ ತನ ಇದೆ
ಓ ಅದೇ ಅಂದ ನನ್ಗೆ ಏನ್ ಫ್ರೆಂಡು ನೀನ್ ಅದೇ ಕೇಳ್ತಿದ್ದೆ ಅಂತೆಲ್ಲ ಒಲ್ಲೇ ಇದ್ವಿ ನಾವು ಜಾಸ್ತಿನೇ ಇತ್ತು ಎಲ್ಲ ಅದು
ಏಳ ಎಂಟ ಸಾವಿರ ಚಾರ್ಜು ಆಮೇಲೆ ಜಿ ಎಸ್ ಟಿ ಅದು ಇದೆ ಎಲ್ಲಾ ಕನ್ವೀನಿಯನ್ಸ್ ಫೀ ಎಲ್ಲ ಹಾಕ್ಬಿಟ್ಟು ಹತ್ ಸಾವಿರ ಮಾಡ್ತಾರೆ
ಅಂದ್ರೆ ಇವಾಗ ಫಿಕ್ಸ್ ಆಯ್ತಾ ಅಂಗಗೆ
ಏನು
ಇವಾಗ ಅದೇ ಮೆಡಲ್ ಅಲ್ಲಿ ಹೋಗೋದು
ಅದೇ ಇವಾಗ ಹತ್ ಸಾವಿರ ಅಂತಂದ್ರೆ ನಾನ ಹತ್ ಸಾವಿರ ಕೊಟ್ಬಿಟ್ಟು ಹೋದ್ರೆ ವೇಸ್ಟ್ ಅಲ್ಲ ಸುಮ್ನೆ
ಇವಾಗ ನಿಮ್ಮ ಅಮ್ಮ ಅಮ್ಮ ಜೊತೆ ಹೋದ್ರೆ ಎಷ್ಟ ಆಗುತ್ತೆ
ಅದು ನಲ್ವತ್ತೆರಡು ಸಾವಿರ ಸೀಟಿಗೆ
ಹಾ
ಆಹ ಇವಾಗ ಇದ್ರದೊಂದು ಹತ್ತು ಸಾವಿರ ಪೇ ಮಾಡ್ಬೇಕಂದ್ರೆ ನನಗೆ ಐವತ್ತೆರಡು ಸಾವಿರ ಆಗುತ್ತೆ
ಹ್ಮ ಹ್ಮ
ಖರ್ಚ ಎಲ್ಲ ಬಿಟ್ಟು ಮತ್ತೆ
ಇವಾಗ ನಲ್ವತ್ತ ಎರಡ್ ಸಾವಿರ ಅಂದ್ರೆ ಮೂರು ಜನ ಸೇರಿ ನಲ್ವತ್ತ ಎಡ
ಒಬ್ರಮಗೆ ನಲ್ವತ್ತೆರಡು
ಹೋಗೋದು ಬರೋದು ಎಲ್ಲಾ ಸೇರಿ
ಹಾ ಒಬ್ರಗ್ ನಲ್ವತ್ತೆರಡು ಅಲ್ಲಿ ಖರ್ಚು ಗಿರ್ಚ ಎಲ್ಲಾ ಬಿಟ್ಟು ಬರ ಸೀಟಿಗೆ ಸೀಟು ಊಟ
ಹಾ
ಸ್ಟೇ ಇವ್ರ್ದ
ಹಾ
ಆಮೇಲೆ ಅಲ್ಲಿ ಇವಾಗ ಕೇದಾರ್ನಾಥ್ ತರ ಹೋದಾಗ ಅಲ್ಲಿ ನಾ ಅಮ್ಮ ಅವ್ರಿಗೆಲ್ಲಾ ಹ ಹತ್ತಕ್ ಆಗಲ್ಲ ನಡ್ಕೊಂಡ್ ಹೋಗ್ಲಿಕ್ ಆಗಲ್ಲ ಅಲ್ಲ ಅವ್ರು ಇವಾಗ ಕುದು್ರೆ ಮೇಲೆ ಹೋಗ್ತ ಅದಕ್ಕೆ ಏಳ್ ಸಾವಿರ ಹ್ಮ್ ಈ ತರದ್ದೆಲ್ಲ ಅವ್ರೇ ಪೇ ಮಾಡ್ಬೇಕು
ಎಷ್ಟ್ ಜನ ಹೋಗ್ತಿರದು ಇವಾಗ
ನಾನು ನಮ್ಮಮ್ಮ ನಮ ದೊಡ್ಡಮ್ಮ ನಮ್ಮಅಮ್ಮನ ಅಕ್ಕ
ನಾನೇ ಹೋಗ್ತಿರೋದು ಅಷ್ಟೇ
ನಾವವು ಮೂರ್ ಜನ ಇದ್ದೀವಿ ಬಸ್ಸ ಅಲ್ಲಿನ ಮೂವರ್ ಜನ ಇದ್ದಾರೆ
ಹಾ ಹಾ
ಹ್ಮ್ ಬಸ್ ಅದು ದೊಡ್ ಬಸ್ಸು ಇದು ಪುಷ್ ಬ್ಯಾಗ ಸೀಟ್ಸ್ ಇರುತ್ತಲ್ಲಾ ಆತರ ಇರುತ್ತೆ
ಹಾ
ಅ ಅದನ್ನ ಅದ್ರಲ್ಲೇ ಹೋಗೋದು ಅವ್ರ ಜೊತೆನೆೇ ಎಲ್ಲಾ ಅಡುಗೆ ಅಗೆ ಮಾಡೋರು ಬಟ್ಟ್ರನೆ ಎಲ್ಲಾ ಕರ್ಕೊಂಡ ಬಂದಿರ್ತಾರೆ
ಹಾ ಹಾ
ಹ ಅಲ್ಲಿ ಅಡಿಕೆ ಮಾಡ್ಕೊಂಡು ಪಡ್ಸೋದೆ ಎಲ್ಲಾರ್ಗೂ ಅವ
ಮತ್ತ ಇವಾಗ ಏನ್ ಮಾಡ್ಬೇಕ ಅಂದಕೊಂಡ ಈಗ
ನಾನು ಡಿಸೈಡ್ ಆಗಿಲ್ಲ ಅದೇ ಯೋಚನೆ ಮಾಡ್ತಿದ್ದೀನಿ ಇೋನ
ನೀನು ಏನ್ ಮಾಡ್ಬೇಕ ಇವಾಗ ಹೋಗು ಇವಾಗ ಹ ಆ್ರಲ್ಲೇನೆ ನೀನ್ ಅವ್ನ್ ಬಂದ್ ತಕ್ಷಸ್ಣಾನನೆ ಅವ್ನ ಜೊತೆ ಎಲ್ಲಾರೂ ಹೊರ ಹಟ್ರಿಕ್ ತರ ಈ ತರ ಹೋಗ್ಬೋದು
ಅದೇ ಅಂದಿದ್ದು ನೆನ್ನೆನು ಅವನಿಗೆ ನಾನ್ ಬಂದ್ಮೇಲೆ ಬೇಕಿದ್ರೆ ಒಂದ್ೆರಡು ದಿನ ಟ್ರಿಪ್ ಹೋಗ್ ಬರೋಣ ಅಂತ ಅಂದಾಗ ಅದಕ್ಕೆ ಅಂದಿದ್ದವನು ಇಲ್ಲ ನನ್ ಹೆಂತಿಿಗೆ ಲೀವ್ ಇಲ್ಲ ಕಂಟಿನ್ಯೂ ವರ್ಕ್ ಇದೆ ಅಂತಂತಂದು ಅ
ಕಡೆ ಸಂಂದಣ ಇರಲ್ವಾ
ಅಂದ್ರೆ ಇವಾಗ ಅವರು ನ್ಯೂಲಿ ಮ್ಯಾರಿೀಡ್ ಇರ್ತಾರಲ್ವಾ ಇವಾಗ ನಾ ವೀಕೆಂಡ್ ಅವರು ಸಪ್ರೇಟ್ ಆಗಿ ಸ್ಪೆಂಡ್ ಮಾಡ್ಬೇಕಂತ ಇರ್ಬೋದೇನೋ ಇವಾಗ ನಾ್ ಬಾ ಅಂತ ಂತಂದ್ರೆ ಅವರು ಇವಾಗ ಅವರು ಮಿಂಗಲ್ ಆಗ್ಬೇಕಲ್ಲ ಫುಶ ಅರೇಂಜ್ ಮ್ಯಾರೇಜ್ಾ
ಹಾ ಹಾ
ಹ್ಮ ಅದಕ್ಕೆ ಮೇ ಬಿ ಆ
ಇಲ್ಲ ಒಂದ್ ಮಂತ್ ಐನ್ ತಗೊಳ್ಳಿ ಅವನು ಆಮೇಲೆ ಆದ್ರೆ ಆಯ್ತು ಅದೇನ್ ಬಂದ್ ತಕ್ಷಣನೇ ಹೋಗ್ಬೇಕಂತ ಮಗಡಲ್ಲ
ಹಾ ಅದೇ ಅನ್ಕೊಂಡಿನಿ ನೋಡ್ಬೇಕು ಏನಾಗತ್ತೆ ಅಂತಂದು
ಹಾ
ಅದೇ ನೋಡೋಣ ಅದೇ ನಮ್ಮಅಮ್ಮ ಇವಾಗ ಇಪ್ಪತ್ತೊಂಬತ್ತು ಬೆಳಿಗ್ಗೆ ಬರ್ತ ತೀನಿ ಅಂತ ಅಂದವ್ರೆ ಇಪ್ಪತ್ತೆಂಟ ನೈಟ್ ಅಲ್ಲಿ ಸ್ಟಾರ್ಟ್ ಆಗ್ತಾರೆ ಇಪ್ಪತ್ ತೊಂಬತ್ತು ಇಲ್ಲಿ ಬೆಳಿಗ್ಗೆ ಎಲ್ಲಿರ್ತಾರೆ ಮ ತಕ್ಷಣ ಅವ್ರದ್ದು ಮಂಡಿ ನೋವು ಅದೇನೇ ಇದೆ ಅದನ್ನ ಸ್ವಲ್ಪ ಆಸ್ಪತ್ರೆಗೆ ತೋರಿಸಕೊಂಡು ಚೆಕಪ್ ಮಾಡ್ಸ್ಕೊಂಡು ಅದೇ ಫುಲ್ ಬಾಡಿ ಚೆಕಪ್ ಮಾಡ್ಸೋಣ ಅಂತ ಇರೋದು
ಇಲ್ಲಿಂದ ಇವ ಬಿಡ್ತಾರೆ ಮತ್ತೆ ಎತಿಗೆ
ಇಲ್ಲಿಂದ ಇಪ್ಪತ್ೊಂಬತ್ತ ಎಲ್ಲಾ ಮುಗಿಸ್ಕೊಂಡು ಇಲ್ಲೇ ಉಳ್ಕೋತಾರ ಮೂವ ಇತ್ತಿನ ದಿನ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಸಂಜೆ ಆತರ ಹೊರಡ್ತಾರೆ ಇಲ್ಲಿಂದ ಇಲ್ಲಿಂದ ಮೂವತ್ತು ಕೊರಡ್ರೆ ಮೂವತ್ತೊಂದಕ್ಕೆ ವಿವ ಅ ನ ಅಲ್ಲಿ ಊರಲ್ಲಿ ಇರ್ತಾರೆ
ಹಾ
ಮೂವತ್ತು ಒಂದು ನೈಟ ಅವರು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರಿಪ್ಪಿಗೆ
ಹಾ ಹಾ ಮಾವತ್ ಒಂದಕ್ಕೆ ಅಂದ್ರೆ ನಿಮ್ ಪಪ್ಪ ಯ ಆ ಕಡೆ ಊರಿಗೆ ಹೋಗ್ತಾರ ಬಿಟ್ಟು
ಪಪ್ಪಾ ಅದೇ ನ ಅಮ್ಮಾಗ ಬಿಟ್ಟ ಬಿಡ್ತಾರೆ ನಾವ ಎಲ್ಲ ಅಲ್ಲೇ ಅಲ್ಲ ಹೋಗೋದುವರು ಅಲ್ಲಿಂದನೇ ಇರೋದು ಬಸ್ಸು ಅಲ್ಲಿಂದ ಸ್ಟಾರ್ಟ್ ಆಗಿ ಹೋಗ್ತಾರೆ ಇಲ್ಲಿ ಅಲ್ಲಿ ಮೂವತ್ತೊಂದ ಸ್ಟಾರ್ಟ್ ಆಗಿ ಡೈರೆಕ್ಟ್ ಆಗಿ ಈ ಕಡೆನೆೇ ಹೋಗ್ತಾರೆ ಮಹಾರಾಷ್ಟ್ರ
ಹಾ
ಈ ಕಡೆ ಪರ್ಲಿ ಅಯೋಧ್ಯ ಎಲ್ಲಾ ಮುಗಿಸಕಕೊಂತಾರೆ
ಹ್ಮ ಮತ್ತೆ
ಮತ್ತೆ ನೋಟ
ಊಟ ಇಐವತ್ತು ನಿಮ್ಷ ನ ಮಾಡ ಈ ಪಲ್ಲೆ ಅನ್ನ ಸಾರಿ ಇರುತ್ತೆ ತಿನ್ಬೇಕು ಹ ಅದೇ ಹ್ಮ ನಿ್ದೆ ಅನ್ ಊಟ
ನಾನು ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಮುಂದ ಏನು ತಿಂದೆ ಇಲ್ಲ ನಾನು ಬರ ಜ್ಯೂಸ್ ಮೇಲೆ ಇದದೆೀನಿ ಬೆಳಗ್ಗೆ ರಾಗಲಿ ಗಂಜೆ ಕುಡ್ದ ಮಧ್ಯಾಹ್ನ ಆಪಲ್ ಜ್ಯೂಸ್ ಮಾಡ್ಕೊಂಡ್ ಕುಡ್ದ ಅಷ್ಟೆ ಸಂಜ ಚೆ ಅಡಗೆ ಮಾಡಿ ಅದು ಅರ್ಧ ತಿಿಂದಿ ಅರ್ಧ ಇಟ್ಟಿದಿ ನಂಗೆ
ಇವಾಗ ಆಗುತ್ತಲ್ಲ ಅದೇ
ಹಾ ಇವಾಗ ನೈಟ್ಗೆ ಅಂತಾನೇ ಮಾಡಿದ್ದೀನಿ ಹ್ಮ್
ಸರಿ ತಗೋ ಮತ್ತೆ ಮಾಡುವಂತೆ
ಮತ್ತೆ ಇವಾಗೇಏನ್ ಬೇರೆ ಏನಾದ ಹಾ ಸರಿ ಬಾಯ್
ಹಾ ಸರಿ
ಹ್ಮ